ಹಲೋ
ಹಲೋ
ಕೇಳಿಸ್ತಿದೆ ಬ್ರೋ
ಆ ಬ್ರೋ ಕೇಳಿಸಿದೆ
ಹ್ಮ್ ಏನ್ ಮಾಡ್ತಿದ್ರಿ ಬ್ರೋ
ಏನಬ ಹೇಳ್ಬಕ್ ಬ್ರ ನೀವ ಏನ್ ಮಾಡ್ತಿದೀರಾ
ನಾನೇನಿಲ್ಲಬ್ರು ಇಷ್ಟೊತ್ತರ್ಗೂ ಓದ್ತಿದ್ದೆ ಈಗ ಆ ಸುಮ್ನೆ ಏನೋ ನ್ಯಾಪಕಾ ಬಂತು ನಿನ್ ಬಗ್ಗೆ ನಿಮ್ಮ ರ್ ಬಗ್ಗೆ ಏನೋ ಓದ್ದಿತ್ತಿದೆ ಓಹ ನೀನ್ ಇಲ್ಲೇ ಇರ್ತಯಲ್ಲ ಅಂತ ನಿಂಗ ಫೋನ್ ಮಾಡಣಂತ ಮಾಡ್ದ ಬ್ರೊ
ಹೌದಬ್ರು ಊಟ ಆಯ್ತಾ
ಊ ಊಟ ಆಯ್ತು ಬ್ರೋ ಸಿಟಿಯಲ್ಲಿ ಇದೀ ಯಾ ಊರಲ್ಲಿ ಇದೇ ಬ್ರೋ
ಊರಲ್ಲಿ ಬ್ರೋ
ಊರಲ್ಲಾ ಅಪ್ಪ ಅಮ್ಮ ಏನಾಗರು ಬ್ರೋ
ಅಬ್ರು ಚೆನ್ನಾಗಾದಾರೆ ನಿಮ್ಮಲ್ಲಿ ಚೆನ್ನಾಗಿದ್ದಾರಾ
ಹ ಬ್ರೋ ಚೆನ್ನಾಗೋರ ಎಲ್ರ ಚೆನ್ನಾಗರ ಏನು ಊಟ ಸ್ಪೆಷಲಿ ಇವತ್ತು ನಿಮ್ದು
ಅದೇ ಅನ್ನ ಸಾರು
ಹ್ಮ್ ಊರೆಲ್ಲ ತಪ್ಪದಲ್ಲ ಅಲ್ಲ ಊರಲ್ಲದ ಮಿಸ್ ಮಿಸೆ ಮಾ ಮಿಸ್
ಆ ಬ್ರೋ ಇದು ಅಂದ್ರೆ ನಾರ್ಮಲ್ಲು. ಗೊತ್ತಲ್ಲ ನಿಮ್ಗು
ಹ್ಮ್ ಅಂದ್ರೆ ಸಿಟಿಯಲ್ಲಿ ನೀವು ಸಿಟಿಯಲ್ಲಿ ಇರ್ಬೇಕಾದ್ರೆ ಎಲ್ಲಿ ಒಂದ್ಸತಿ ಎಗ್ ರೈಸು ಒಂದ್ಸತಿ ಫ್ರೈಡ್ ರೈಸ್ ಇಷ್ಟ್ರಲ್ಲೇ ಅಹ್ ಈ ಸಿಟಿ ಲೈಫ್ ಎಲ್ಲ ಇಂತವೆ ಇವಾಗ ನಾನು ನೋಡಿ. ಹ ಇವಾಗ ಊಟಕ್ಕೆ ಏನು ಆ ಈ ನಮ್ಮ್ ನಾನು ಊರಲ್ಲ ಇದಿದ್ರೆ ರಾಗಿ ಮುದ್ದೆ ರೋಟಿ ಇಲ್ಲ ಅನ್ನ ಈ ತರ ತಿನ್ನೋನು. ಇವಾಗ ಈ ಸಿಟಿಯಲ್ಲಿ ದೀಯಪ್ಪ ಏನು ಆ ಒಂದ್ ಐದ್ ನಿಮಿಷಕ್ ಈ ಎಗ್ ಪಫ್ ತಿನ್ಬಿಟ್ರೆ ಸಾಕು ಜ್ಯೂಸ್ ಕೊಡ್ಬಿಟ್ರೆ ಸಾಕು ಒಟ್ಟೆನೆ ಹಶುವಲ್ಲ ಗುರು.
ಅದ ಇದಾಗ ಬಿಟ್ಟಿತಲ್ಲ ಬ್ರೋ ಅಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ರುಟೀನ್ಗೆ
ಏನ್ ಅಡ್ಜಸ್ಟ್ ಮನೇಲಿ ಎಷ್ಟು ದನ ತಿನ್ನಂಗ ತಿಂತಿದ್ದೆ ಬ್ರೋ ಇವಾಗ ಒಂದ್ ಎಗ್ ಪಫ್ಗೆನೆ ಒಂದ್ ದಿವ್ ನಡ್ಸ್ ಬಿಡ್ತಿದ್ದೀನಿ.
ಹೌದಾ
ಹ ಅಂತರ ಅಂದ್ರೆ ದುಡ್ಡಿಲ್ದಾಗ್ ಬ್ರೋ ಇಲ್ಲಾಂದ್ರೆ ಇವಾಗ ಜಿಮ್ಗೆ ಹೋಗ್ತಿರ್ತನಲ್ಲ. ಹ ಯಾವಾಗನ ಸನ್ ಇಲ್ಲ ಸ್ಯಾಟರ್ಡೇ ಜಿಮ್ಗೆ ಹೋಗತೀರಾ ಇರ್ತೀನಲ್ವಾ ಅವಾಗ ಕಮ್ಮಿ ಊಟ ಮಾಡ್ತೀನಿ ಯಾಕಂದ್ರೆ ಒ ಹಶು ಆಗಲ್ಲ. ಜಿಮ್ಗೆ ಹೋದ್ನ ಒಂದ್ ಸ್ವಲ್ಪ ಹಾ ಹೇಳಿ ಬ್ರೋ
ಜಿಮ್ಗೆ ಹೋದಾಗ ಅಂದ್ರೆ ಹೊಟ್ಟೆ ನಿಮ್ಗೆನಸೆ ಅಲ್ವಾ,
ಅಂದ್ರೆ ಸುಸ್ತಾಗಿರ್ತೀನಲ್ವಾ ಸ್ವಲ್ಪ ವೊ ಜಾಸ್ ತಿಂತೀನಿ ಅದು ಅವಾಗ ಅದೇನೋ ಮೈಂಡ್ಸೆಟ್ ಬ್ರೋ ಜಿಮ್ಗೆ ಹೋದ್ರೆ ಜಾಸ್ತಿ ತಿಂತೀನಿ. ಈ ಜಿಮ್ ಹೋಗಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ತಿಂತಿನಿ ಅವ್ರ್ ಟೈಮ್ ಜಾಸ್ತಿ ಹೊತ್ತು ಖಾಲಿಯಗ್ ಕುತ್ಕೊಂಡಿರ್ತೀನಲ್ ವಾ,
ಹಾ ಹಾ
ಎನರ್ಜಿ ವೇಸ್ಟ್ ಆಗಲ್ಲ ಅದಕ್ಕೆ ಹಂಗೆ ಕುೂತ್ಕೊಂತಿನಿ.
ಹ್ಮ್ ಹೌದಾ ಬ್ರೋ.
ಇಲ್ಲಾಂದ್ರೆ ಯಾವಾಗನ ಸಂಡೇ ಸ್ಯಾಟರ್ಡೆ ಉಪವಾಸ ಮಾಡ್ತೇನಿ. ಅದು ಎವ್ರಿ ಡೇ ಈ ನಾನ್ ವೆಜ್ಜು ಪ್ರೋಟೀನು ಅದು ಇದು ತಿಂದಿ ತಿಂದಿ
ಹಾ ಹಾ
ಹೊಟ್ಟೆ ಕೆಟ್ಟೋಗಿರುತ್ತಲ್ವಾ ಅಂದ್ರೆ ಒಂಥರ ರೀಸ್ಟಾರ್ಟ್ ತರ ಅನ್ಕೊ ಬ್ರೋ ರೀಫ್ರೆಶ್
ಬ್ರೋ ನೀವರು ರೆಷ್ಟ್ ಮಾಡಲ್ವಾ ಅಂದ್ರೆ ವಿಕ್ಲಿ ವನ್ಸ್
ಹಾ ವೀಕ್ಲಿ ಒಂದಸ್ ರೆಸ್ಟ್ ಮಾಡ್ತೀನ್ರು ಸಂಡೇ ಸಂಡೇನೆೇ ರೆಸ್ಟ್ ಮಾಡೋದು.
ಹಾ ಹಾ
ಬಟ್ ಅವತ್ತಿನ ದಿವಸ ರೆಸ್ಟ್ ಪ್ಲಸ್ ಉಪವಾಸನ ಇರ್ತೀನಿ
ನಾನು ಜಿಮ್ಗೆ ಹೋಗಬರು
ಮಂತ್ಗೆ ಒಂದ್ಸತಿ ಇ ಮಾಡ್ತೀನಿ ಪಾಸ ಹಥರ
ಎಷ್ಟ ದಿಂದ ಹೋಗತೀರಾ ಜಿಮ್ಗೆ.
ಆಯ್ತು ಬ್ರೋ ಎರಡು ಮೂರು ವರ್ಷ.
ಓ ಹೌದಾ ಬ್ರೋ ನಾನು ಜಿಮ್ಗೆ ಹೋಗ್ಬೇಕತ್ತುು ಬ್ರೋ
ಎಲ್ಲಿ ಎಲ್ಲಿ ಇಬ್ರೋ ಊರೆಲ್ಲ ಸಿಟ್
ನಾನ. ಇಲ್ಲಿ ಸಿಟಿಗ್ ಬರ್ತೀನಲ್ಲಾ. ಹ್ಮ ಮಾಡ. ಟೇಮಲ್ಲಿ.
ಹ್ಮ್ ಏನು ಅಂದ್ರೆ ಬಾ ದಪ್ಪ ಇಂದ ಸಣ್ಣ ಆಗ್ಬೇಕಾ ಇಲ್ಲ ಇದು ಸಣ್ಣ ಇಂದ ದ ಬಾಡಿ ಬಿಲ್ಡ್ ಮಾಡ್ಬೇಕಾ.
ಬ ನಂದ್ ಸಣ್ಣ ಇಂದೊಂದ್ ಸ್ವಲ್ಪ ದಪ್ಪ ಆಗ್ಬೇಕು.
ಹ್ಮ್ ಹ್ಮ್ ಅಂದ್ರೆ ಶರ್ಟ್ ಹಾಕ. ಕಕೊಂಡಾಗ ಎಲ್ಲ ಸ್ವಲ್ಪ ಟೈಟ್ ಆಗ್ಬೇಕಂತಿದೀರಾ ಹ್ಮ್.
ಅಂದ್ರೆ ಆ ತರ ಎಲ್ಲ ಒಂದ ನ ಒನ್ ಸ್ವಲ್ಪ ಸಣ್ಣ ಇದ್ದಿನನಲ್ಲ ಅಂದ ಒಂದ್ ಸ್ವಲ್ಪ ದಪ್ಪ ಆಗ್ಬೇಕು ಅಂತಬ್ರು.
ಅದೇ ಬಾಡಿ ಫಿಟ್ ಬಾಡಿ ಬಿಲ್ಡಿಂಗ್.
ಫಿಟ್ಟಿಂಗ್ ಅಂತ ಬಾಡಿ ಬಿಲ್ಡಿಂಗ್ ಆತರ ಇಲ್ಲ ಬ್ರೋ ರು. ಅಂದ್ರೆ ಅನ್ಸ. ಸ್ವಲ್ಪ ದಪ್ಪ ಕಾಣ್ಬೇಕು ಅಂತಷ್ಟೆ.
ಅದು ಸ್ಟಾರ್ಟಿಂಗಲ್ ಹಂಗೆ ಆಗುದ್ ಬ್ರೋ ಅದು ಸ್ವಲ್ಪ ಬಾಡಿ ಬಂದುಟ್ರೆಸ್ ಸಾಕಂತ ಅದು ಬರ್ತಾ ಬರ್ತಾ ಏನ ಆಗ್ಬಿಡತ್ತ. ಓ ಹ ಏನು ಇಷ್ಟೇನಾ ಇಷ್ಟೇನಾ ಗೊತ್ತಾಗಲ್ಲ ಬ್ರೋ ನಿನ್ಗೆ ಡೆವಲಪ್ಮೆಂಟ್ ಆಗೋದು ಬಾಡಿಯಲ್ಲಿ ಅದು ಫಸ್ಟ್ ಥಿಂಗ್ ನೀನು. ವರ್ಷನ್ ಗಟ್ಲೆ ಕಷ್ಟ ಬಿದ್ರೆನೆ ನಿಂಗೆ ಬಾಡಿ ಬರದು ಈ ಇಂಜೆಕ್ಷನ್ಗಳು ಟ್ಯಾಬ್ಲೆಟ್ಸ್ಗಳು ಮಾತ್ರೆಗಳು ತಗೊತಾರಲ್ವಾ. ಅವ್ರಿಗೆ ಹ ಒಂದ್ ವರ್ಷದಲ್ಲಿ ಬರುತ್ತೆ ಅಷ್ಟೇ ರೆಡ್. ಸ. ತಗೊಂಡ್ರೆ ಒಂದ್ ವರ್ಷ. ಬರುತ್ತೆ ಅವ್ರಿಗೂ ಏನ್ ಬೇಗ. ಬರಲ್ಲ ಅವ್ರಿಗೆ ಕಾರಾಣದ ಯಾವಾಗ ಆರ್. ತಿಂಗಳು ಒಳಗ ಕಾಣುತ್ತೆ ಹಾ. ಬಟ್ ನ ನಾವೆಲ್ಲ ಅಂದ್ರೆ ಕಷ್ಟ ಬ್ರೋ ಏನ್ ಗೊತ್ತಾ ನಿನ್ ಬಾಡಿ ವೇಟು ಡಬಲು ಪ್ರೋಟೀನ್ ತಿನ್ನೋ.
ಹಾ ಓಕೆ ಕೆ
ತಿಂಗೋ ಆಯ್ತಾ. ನಿನ್ ವೇ ಪ್ರೋಟೀನ್ ತಗೊಂಡ. ಪೌಡ್ರ ತಗೊತಿಯೋ ಇಲ್ಲ ಕ್ರಿಯೇಟಿನ್ ತಗೊತೀವೋ ಅದು ನಿಂಗ್ ಬಿಟ್ಟಿದ್ದು ಕ್ರಿಯೇಟಿನ್ ತೊಗೊ ಬ್ರೋ
ಆರ್ ಆರ್ ಫುಲ್ ಅಲ್ವಾ ಅಂದ್ರೆ ನಮ್ ಬಾಡಿಗೆನೆ ಎಫೆಕ್ಟ್ ಇದ್ ಆಗಲ್ವಾ
ಆಹ ವೇ ಪ್ರೋಟೀನು ಅಷ್ಟೇ ಬ್ರೋ ಒಳ್ಳೆ ಸರ್ಟಿಫೈಡ್ ಇರೋ ತಗೊಬ್ರೊ ಈ ಸರ್ಟಿಫಿಕೇಟ್ ಸೊ ಲ್ಯಾಬ್ ಟೆಸ್ಟೆಡ್ ಇವೆಲ್ಲ ಲ್ಯಾೋರೇಟರಿ ಅಲ್ಲಿ ಪ್ರೊಸೆಸ್ಡ್ ಆಗಿರ್ತಾವಲ್ ಲ್ವಾ ಹುಷಾರಾಗ ಅವೆಲ್ಲಾ ನೋಡ್ಕೊಂಡ್ ನೋಡೂ ಇಲ್ಲ ನೀನ್ನ ಅವಾಗ ತಗೋಳೋ ಟೈಮ ಅಲ್ಲಿ ಹೇಳು ನಾನು ನಿನ್ಗೆ ಕಂಪನಿ ಹೇಳ್ತೀನಿ ನೀನ್ ಹೋಗ್ಬಿಟ್ಟ ಅಲ್ ತಗೋಣಿ ಅಂತೆ
ಹಾ ಸರಿ ಬ್ರೋ ಆಯ್ತ
ಕ್ರಿಯೇಟಿವ್ನು ನೋಡು ನಿಂಗೆ ಸೆಟ್ ಆದ್ರೆ ನೋಡು ಸುಮಾರು ಜನ ಏನಂತಾರೆ ಸೆಟ್ ಆಗಲ್ಲ ಹೇರ್ ಫಾಲ್ ಆಗುತ್ತೆ ಅಂತ ನ ನನ್ ನನ್ನ ಅಬ್ ಅಭಿಪ್ರಾಯ ಏನಂದ್ರೆ ಕ್ರೇಟಿನ್ ತಗೊತಿದ್ರೆ ಕಂಪಲ್ಸರಿ ಮೂರುವರೆ ಲೀಟರ್ ನೀರ್ ಕುಡಿಲೇಬೇಕು ಬ್ರೋ ಇಲ್ಲ ಕೂದಲು ಏನು ಕಿಡ್ನಿನೂ ಉದ್ರೋಗ್ಬಿಡುತ್ತೆ ಪಕ್ಕ
ಹ್ಮ್ಮ ಹ್ಮ್ಮ್
ಹ ಮೇನು ಕ್ರಿಯೇಟನ್ ಪ್ರಾಬ್ಲಮ್ ಏನಂದ್ರೆ ನೀನು ನೀರ್ ಕುಡ ಜಾಸ್ತಿ ಮೂರುವರೆ ಲೀಟರ್ ಕುಡುದಿಲ್ಲ ಅಂದ್ರೆ ಹ ನಿನ್ನ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಆಮೇಲೆ ಕುಯ್ಲು ಉದ್ರೂ ಸ್ಟಾರ್ಟ್ ಆಗುತ್ತೆ ಅದು ಮೇನ್ ಪ್ರಾಬ್ಲಮ್ ಇನ್ ಮೂರ್ ಹಾ ಹೇಳಿ
ಇದರು ಫಿಶ್ ಆಯಿಲ್ ತಣದ ಅದು ಯೂಸ್ ಆಗುತ್ತೆ ಅಂತ ಅದೇ ಹೆಂಗೆ ಅದ್ರ ಬಗ್ಗೆ ಹೆಂಗೆ
ಅಂದ್ರೆ ಈಗ ಕ್ರೇಟಿನ್ ಹೆಂಗಂದ್ರೆ ಮಸ್ ಮಸಲ್ ಬಿಲ್ಡ್ ಮಾಡುತ್ ಬ್ರೋ ಮಸಲ್ ಒಳಗೆ ವಾಟರ್ ಟೆನ್ ಮಾಡುತ್ತೆ
ಹ್ಮ್ ಹ್ಮ್
ಪ್ರೋಟೀನ್ ಹೆಂಗಂದ್ರರೆ ಮಜಲ್ನ ರಿಪೇರ್ ಮಾಡುತ್ತೆ ಮಜಲ್ ಟೇರ್ ಆಗಿರುತ್ತಲ್ವಾ ಮಜಲ್ ನ ಟೇರ್ ಟೇರ್ ಆಗಿರತ್ತ ರಿಪೇರ್ ಮಾಡುತ್ತೆ ಫಿಶ್ ಆಯಿಲ್ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ಹೆಂಗ ಅಂದ್ರೆ ಇವಾಗ ಫಿಶ್ ಆಯಿಲು ನಿನ್ನ ಜಾಯಿಂಟ್ಸ ನಿನ್ಗೆ ಕೈ ಕಾಲು ಈ ಮಣ್ ಕಾಲು ಅಲ್ಲಿ ಜಾಯಿಂಟ್ಸ್ ಹತ್ರರ ನೋವು ಇರುತ್ತಲ್ವಾ
ಹ್ಮ್ಮ್
ಅದು ಅಂದ್ರೆ ನೀ ವೀಕ್ ಆಗಿದ್ರೆ ಆ ಸಪೋರ್ಟ್ಗೆ ಅದು ಹೆಲ್ಪ್ ಮಾಡುದು ತುಂಬಾ ಬಟ್ ನೀನ್ ಇವೆನ್ಚುಲಿ ಜಿಮ್ಗೆ ಹೋಗ್ತಿಲ್ಲ ಅಂದ್ರ ಫಿಶ್ಲ್ ತಗೊಂಡ್ರು ಏನ್ ಸೈಡ್ ಎಫೆಕ್ಟ್ ಇಲ್ಲ ಫಿಶ್ ಆಯಿಲ್
ಹಾ ಹೌದಾ ಬ್ರೋ
ಹ ಫಿಶ್ ಆಯಿಲು ಫುಲ್ ಕ್ಲೀನ್ ಬ್ರೋ ನೀನ್ ಏನ್ ಆ ತಗೊಂಡ್ರೆ ಒಳ್ಳೆ ಮೆಡಿಕಲ್ ಸ್ಟೋರ್ ಅಲ್ಲಿ ಇಲ್ಲ ಆನ್ಲೈನ್ ಅಲ್ಲೇ ತಗೊತಿದ್ರೆ ಒಳ್ಳೆ ಕಂಪ್ ಪ್ಪನಿ ತಗೊ ಬ್ರೋ ಹ ಅದು ಚೆನ್ನಾಗಿರುತ್ತೆ.
ಆ ಟೈಮ ಅಲ್ಲಿ ನಿಮಗೆ ಫೋನ್ ಮಾಡ್ತೀನ್ ನಿ ಇನ್ನೊಂದ ಸ್ವಲ್ಪ ನೀವು ಹೇಳಿ. ಸಿಗ್ಸೆಷನ್ ಕೊಡಿ.
ಹ ಫಿಶ್ ಆಯಿಲು ಹೆಂಗಂದ್ರೆ ಬ್ರೋ ಈಗ. ನಿಮ್ಗೆ ಇವಾಗ ಏನಾದ್ರು ಇಂಜುರಿ ಆಗುತ್ತಲ್ವಾ ವೇಟ್ಸ್ ಜಾಸ್ತಿ ಲಿಫ್ಟ್ ಮಾಡಕ್ ಹೋಗ್ಬೇಕಾದ್ರೆ. ಹ ಅವಾಗ ಅಕಸ್ಮಾತ್ ಏನೋ ಹೆಚ್ಚ ಕಮ್ಮಿ ಆಯ್ತಂದ್ರೆ ಅವಾಗ ಆಹ ನಿಮ್ಗೆ ಪರ್ಮನೆಂಟ್ ಆಗಿ ನೋವು ಸ್ಟಾರ್ಟ್ ಆಗುತ್ತೆ ಫಿಶ ಆಯಿಲ್ ತಗೊತಿದ್ರೆ ಬೇಗ ರಿಕವರಿ ರಿಕವರಿ ಆಗುತ್ತೆ ಮಲ್ಟಿ ಬಿ ವಿಟಮಿನ್ಸ್ ಹೆಂಗಂದ್ರೆ ನಿಮ್ಮ ಮಕ್ಕ ಗ್ಲೋ ಆಗುತ್ತೆ ತ್ತೆ. ಕೂದಲು ಚೆನ್ನಾಗ್ ಬರುತ್ತೆ. ಮ ಮಜಲ್ ರಿಪೇರಿ ಚೆನ್ನಾಗ ಆಗುತ್ತೆ ಆಮೇಲೆ ಓವರ್ ಆಲ್ ನಿಮ್ಗೆ ಎಸೆನ್ಷಿಯಲ್ ಯಾಕ ಮಲ್ಟಿವಟಮಿನ್ಸ್ ತಗೊಳ್ಳಿ ಅನ್ನೋದಂದ್ರೆ ನಮ ಇಂಡಿಯನ್ ಫುಡ್ ಡಯಟ್ ಅಲ್ಲಿ ನಮ್ಗೆ ಕಮ್ಮಿ ಅದು ಸಿಗೋದು.
ಹಾ ಹಾ.
ಮಲ್ಟಿ ವಿಟಾಮಿನ್ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂದ್ರನು. ಮಲ್ಟಿ ವಿಟಾಮಿನ್ಸ್ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ. ಮ ಮರಿಂಗಾ ಪೌಡರ್ ತಗೊಳೋಕ್ ಹೇಳಿ ಅಷ್ಟ ಮರಿ ಮರಿಂಗಾ ಪೌಡ್ರ ತಗೊಳ್ಳಿ ಅಷ್ಟೇ.
ಅದೇ ಬ್ರೋ ಇವಾಗ ನಾವು ಊರಿಗ್ ಹೋಗ್ತಿವಲ್ಲಾ. ಅಲ್ಲಿ ನೈ ಈ ತರ ಎಲ್ಲ ಡಯಟು ಈತರ ಎಲ್ಲ ಮಾಡೋಕೂ ಆಗಲ್ವಲ್ಲ ನಿಮ್ಗೆ ಗೊತ್ತಲ್ಲಾ.
ಹೂಂ.
ನಿಮ್ ನಂಗು ವಿಟಮಿನ್ಸ್ ಇಂದ್ರ ಬಾಗಷ್ಟು ಇಡ ಇಲ್ಲ ಬ್ರೋ ನೀವ ಹೇಳಿದ್ಮೇಲೆ ಗೊತ್ತಾಗ್ತಿರೋದು.
ಹಾ. ಅಲ್ಲ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೋಕ್ ಇಷ್ಟ. ಅಂದ್ರೆ ನ್ಯಾಚುರಲ್ ಫಾರ್ಮ್ ಅಲ್ಲಿ ಮರಿಂಗಾ ಪ್ರೋಟಿನ್ ತಗೊಬಹುದು.
ಅದೇನ್ ಬ್ರೋ.
ನುಗ್ಗೆಕಾಯ್ ಸೊಪ್ಪು ಇದು ಪೌಡರ್ ಗುರು.
ಹೌದಾ.
ಹಾ. ಅದು ಫುಲ್ಲು. ಫುಲ್ ಬಾಡಿ ಅಲ್ಲಿ ಬೂಸ್ಟ್ ಮಾಡುತ್ತೆ ಇಮ್ಯುನಿಟಿ ಎಲ್ಲ.
ಅದೇ ಬ್ರೋ ನೋಡೋಣ ನನ್ಗೂ ನೀವು ಮದ್ಲೆ ಎಕ್ಸ್ಪೀರಿಯನ್ಸ್ ಇದ್ರಲ್ಲ ಅದ್ಕೇ ನಿಮ್ಗೆ ಮಾಡ್ದಿ ಕೇಳೋಣ ಅಂತ.
ಹ್ಮ್ ಮತ್ತೆ ಬ್ರೋ ಸಮಾಚಾರ. ಜಿಮ್ಮು ಜಿಮ್ ಹೆಂಗೆ ಯತ್
ಬ್ರೋ ಅಂದ್ರೆ ನನ್ ನಾಯ್ ಪ್ಲೇಸ್ ಪಿ ಜಿ ಇದೀನಲ್ಲಾ. ಆಪ್ ಪ್ಲೇಸ್ಗೆ ನಿಯರ್ ಆಗಿರೋದ ನೋಡ್ತೀನಿ ಬ್ರು ಅಷ್ಟೇ.
ಹೌದಾ. ಸರಿ ಸರಿ ನೋಡಿಬ್ರೋ ನಿಮ್ಗೆ ಯಾವ್ದ ಅನುಕೂಲ ಆಗುತ್ತೋ ಆಚು ಆ ಹತ್ರ ಇರೋದೆೇ ತಗೊಂಬೇಕ ಬ್ರೋ. ಹತ್ರ ಇರತ್ ತಗೊಂಡ್ರೆ ದಿನ ಎದ್ದು ಹೋಗಕದ್ರೂ ಮನ್ಸ ಇರುತ್ತೆ ದೂರ ತಗೊಂಡ್ರ ಹ ಹೋಗ ಬರಕ್ ಕ ಮನ್ಸಿರಲ್ಲ.
ಅದು ಬೇರೆ ಬ್ರೋ ನನ್ ಫ್ರೆಂಡ್ ಬೇರೆ ಅಂದ್ರೆ ಹೋಗೋಣ ಹೋಗೋಣ ಅಂತಿದ್ರು ಅವರು ಅದಿಕ್ಕೆ
ಬ್ರೋ ಗುಂಪಲ್ ಗೋವಿಂದ ಅಂದ ರುನು ನಿನ್ ದಿನ ಹೋಗ ಬ್ರೋ ಲೈಫ್ ಚೇಂಜಿಂಗ್ ಮೂಮೆಂಟ್ ಅವೆಲ್ಲ
ಹ್ನ.
ಹ್ಮ್.
ಅದೇ ಬ್ರೋ.
ಮತ್ತೆ ಬ್ರೋ ಸಮಾಚಾರ
ಎಲ್ಲಾ ಹೇಳ್ಬೇಕ ಬ್ರೋ
ಎಲ್ಲಿ ಪಯಣ ಇವತ್ತು
ಎಲ್ಲಿ ಇಲ್ಲ ಬ್ರೋ ಈ ಮನೇಲಿ ಇದೀವಲ್ಲಾ ಸ್ವಲ್ಪ ಮನೆ ಕಡೆ ಕೆಲ್ಸ.
ಹ್ಮ ಏನ್ ಕೆಲ್ಸ ಆ ಕಡೆ
ಅಂದ್ರೆ ನಾವೀಗ ಕಡ್ಲೆಕಾಯಿ ಹಾಕಿದೀವಿ.
ಹ್ನು.
ಪೀನಟ್ಸ್ ಅದ ಒಂದ್ ಸ್ವಲ್ಪ ಎಲ್ಲ ಇವತ್ತು ಕಡ್ಲಿ ಇದ ಬರುತ್ತಲ್ಲ ಅದ ಬೇರಲ್ಲ ಇರುತ್ತಲ್ಲ ಅವೆಲ್ಲ ಬಿಡಸಬೇಕು.
ಹ್ಮ ಜಾಸ್ತಿನ ಕೆಲ್ಸ ಇದ್ದಂಗ ದೇಪು
ಮೂ ರೋ ಜಾಸ್ ಹಾ.
ಮತ್ತೆ ಬ್ರೋ.
ಏನಿಲ್ಲ ಬ್ರೋ ಹೇಳ್ಬೇಕ ನೀವ
ಹ್ಮ ಸರಿ ಮತ್ತೆ ಬ್ರೋ ಮಾಡ್ತೀನ್ ನಿಮ್ಗೆ ಹೊರಗೆ ಹೋಗ್ತೀನಿ ನಾನು ಸಲೀಪ